ನಮಸ್ಕಾರ
ಹಾ ನಮಸ್ಕಾರಕಾರ
ಏನ್ ನಿಮ್ಮ ಹೆಸರು.
ನಮ್ ಹೆಸರು ಕೋಮಲ ಅಂತ.
ನಿಮ್ಮ ಹೆಸರು ನನ್ ಹೆಸರು ಖುಷಿ ಅಂತ.
ಹಾ ಹೌದಾ ಏನ್ ಮಾಡ್ತಿದ್ದೀರಾ.
ನಾವು ಇವಾಗ ಮಲ್ಕೋಬೇಕಿತ್ತು.
ಯಾಕ ಇಷ್ಟೊತ್ತಿಗೆ.
ಹಾಂ ಇವಾಗ ಏನಿದೆ ಮತ್ತೆ ಮಾಡೋದು ಏನ್ ಇಲ್ ಅಲ್ವ.
ಹ್ಮ್ ಓದದು ಏನಿಲ್ವಾ
ಇವಾಗ ಸದ್ಯಕ್ಕೆ ಓದೋದು ಏನೂ ಇಲ್ಲ ಓದ್ಬೇಕ ಓದದ ಇದೆ ಓದಬೇಕಷ್ಟೆ.
ಟಿವಿ ಎಲ್ಲ ನೋಡ್ತೀರಾ ನೀವು.
ಹಾ ನೋಡ್ತೀವಿ
ಈಥರ ಇದು ಲೈಟೇಸ್ ಕೇಳಿದರಾ ಬ್ರೋದು.
ಹಾ.
ಬ್ರೂ ಬ್ರೂ ಅಡ್ವಟೈಸ್ ಕೇಳಿದಿ್ರಾ ಅಂದೆ.
ಹಾಹಾ ಕೇಳಿದ್ದೀವಿ ಯಾಕೆ.
ಕೇಳಿದೆ ಅಂದರೆ ಇವಾಗ ನನ್ನ ಫ್ರೆಂಡ್ ಹೇಳ್ತಿದ್ಲುೋ ಅದ್ರ ಬಗ್ಗೆ ಅದಕ್ಕೆ ಕೇಳಿದೆ. ಅದು ಸಾಂಗ್ ಬರುತ್ತಾ ನಿಮ್ಗೆ. ಅದು ಬ್ರುದ ಆಯಿತಿ ಅಲಾ ಒಂದು.
ಹಾ ಗೊತ್ತಿಲ್ಲ ಹೇಳಿ ನಮದ.
ಅದು ಹೋಯ್ತಲ್ಲ ಆ ಎಂತ ಒಂದು ಮುಗ್ನಲಿ ಹಾಲುೂ
ಬ್ರ್ಯೂ
ಹಾ ಸ್ವಲ್ಪ ಸಕ್ಕರೆ ಸೇರಿಸಿ
ಹೀಗ ಮಿಕ್ಸ್ ಆರಂಬಿಸಿ ಹಾ ಕೇಳಿದೀವಿ ಈಗ್ ನೆನ್ಪ ಆಾಯ್ತು.
ಹ ಅದು ನಾವು ಪಿ ಯು ಸಿ ಯಲ್ಲಿದ್ದಾಗ ನಮ್ದು ಗೆಳತಿಯರೆಲ್ಲ ಸೇರಿ ಆ ಆ ಇದಕ್ಕೆ ನಾವು ಎಲ್ಲ ಎಂತ ಡ್ಯಾನ್ಸ್ ಮಾಡ್ತಿದ್ವಿ ಅವಾಗೆಲ್ಲ. ಎಲ್ಲ ಸೇರಿ. ಹಲೋ
ಹಾ ಕೇಳಿಸ್ತಿದೆ ಹೇಳಿ.
ಅದೇ ಅದೇ ಮಾಡ್ತಿದ್ವಿ ನಾವು ನಾವು ಪಿ ಯು ಸಿ ಯಲ್ಲಿದ್ದಾಗ. ನಮ್ ಪಿ ಯು ಸಿಿಯಲ್ಲಿ ಇದ್ದಾಗ ಈ ಸಾಂಗ್ ಇವಾಗ ನಾ ಹೇಳಿದ್ನಲ್ಲ ಇದು ಬ್ರೂ ಸಾಂಗ್ ಈ ಸಾಂಗಿಗೆಲ್ಲ ನಾವು ಸ್ಟೆಪ್ಸ್ ಹಾಕತಿದವಿ ಅವಾಗೆಲ್ಲ.
ಹಾ ತುಂಬಾ ಚೆನ್ನಾಗ್ ಅನ್ಸುತ್ತೆ ನಮಗುನು ಇಷ್ಟ.
ಹ್ಮ ಅದೇ ನಾವು ಅದೇ ಅದೇ ಮಾಡ್ತಿದ್ದೆ ಅವಾಗ ಎಲ್ಲಾ. ಏನು ಮತ್ತೆ ನಿಮ್ಮದು ಹೇಳಿ.
ಹೇಳ್ಬೇಕು ನೀವೇ ನಮ್ದ ಏನ ಇದೆ.
ಓದ್ಕೋತ ತುಂಬ ಇದೆನಾ
ಹಾ ಅಷ್ಟೊಂದು ಎಕ್ಸಾಮ್ ಇದೆ ನಮ್ಗೆ ಓದ್ಬೇಕು
ಹಾ
ಹ್ಮ್
ನಿಮ್ಮ ಹಾಸ್ಟಲ್ಲಿ ಹಾಸ್ಟೆಲ್ ಎಲ್ಲ ಕೊಡ್ತಾರಾ ನಿಮಗೆ ತಿನ್ನೋಕೇ
ಇಲ್ಲಿ ಏನು ಕೊಡ್ತಾರೆ ಅವರು ಕೊಡ ನಮ್ಗೆ ಇಷ್ಟ ಆಗಲ್ಲ
ಅಯ್ಯೋ ಹೋಗಿ ನೀವು ಹೇಳೇಳ್ಬೇಕು ನಿಮ್ಮ ಪ್ಸಿನ್ಸಿ ಹತ್ರ
ನೀವು ಎಷ್ಟ ಎಳದ್ರು ಅಷ್ಟ
ಮತ್ತೇ ಲಕ್ಷ ಗಟ್ಟಲೆ ದುಡ್ಡುಸ್ಕೋತಾರೆ ಮತ್ತೆ
ಇಸ್ಕೊತರ ದಕ್ಕೇನು
ಅದೇ ಇಸ್ಕೊತಾರೆ ಅದಕ್ಕೆ ಅವ್ರ ಜೊತೆ ಹೋಗಿಿನ ಜಗಳ ಮಾಡ ನೀವು ಅಷ್ಟೇ
ಮಾಡಿ ನಾವೇ ಇದ್ ಮಾಡ್ಬೇಕು ಅವ್ರಂತೂ ಏನು ಚೇಂಜ್ ಮಾಡಲ್ಲ
ತ್ತೆ
ನಾವೇ ಜ
ಅದೆ ಸುಮ್ನೆ ಇನ್ನೇಲ್ಂದ ಹಾಸ್ಟಲ್ ಬಿಟ್ಟ ಬಿಟ್ಟೋಗಬೇಕಷ್ಟೆ
ಅದೇ ಮಾಡ್ಬೇಕಂತ ಈಗ ಡಿಸೈಡ್ ಮಾಡಿದ್ದೀವಿ
ಬಿಟ್ಟು ಹೋಗ್ತೀರಾ ಹಂಗಿದ್ರೆ
ಹೋಗತೀವಿ ಸುಮ್ನೆ ಏನ್ ಮಾಡೋದು ಎಲ್ಲಿ ಹೊರಗಡೆ ಬಿಡಲ್ಲ ಏನಿಲ್ಲ ಮತ್ತೆ ಫೀಸ್ ಎಲ್ಲಾ ಜಾಸ್ತಿ ತಗೋತಾರೆ
ಹ್ಮ್ ಅಲ್ಲ ಇವಾಗ ನೀವು ಹೊರಗಡೆ ಅಂದ್ರೆ ಇವಾಗ ರೂಮ್ ಏನ್್ ಮಾಡ್ತೀರಾ ಪಿ ಜಿ ಏನಾದ್ರು
ಪಿ ಜಿ ಪಿ ಜಿ ರೂಮ್ ಎಲ್ಲ ನಮಗೆ ಮಾಡ್ಕೊಂಡು ತಿನ್ನೋದೆಲ್ಲ ಬರಲ್ಲ ಅಲ್ವ ಅದಕ್ಕೆ ನ ಪಿ ಜಿ ಮಾಡಲ್ಲ
ಅಂದ್ರೆ ಏನು ಹೇಳಿ ಮತ್ತೆ ಕೇಳಿಸ್ಲಿಲ್ಲ ಹೇಳಿ
ಅಂದ್ರೆ ನಮ್ಗೆ ಪಿ ಜಿದಲ್ಲ ಇದ್ರೆ ಚೆನ್ನಾಗ್ ಅನ್ಸುತ್ತೆ ರೂಮ್ ಎಲ್ಲ ಆದ್ರೆ ನಾವೇ ಅಡ್ಗೆ ಎಲ್ಲಾ ಮಾಡ್ಬೇಕಲ್ವಾ
ಹಾ
ಅಡುಗೆ ನಮ್ ಬರಲ್ಲ ಮಾಡುದಿಲ್ಲ
ಹಾ ಆತರ ಕಲ್ತಿಕೊ ಬೇಕಲ್ಲ ನಿ ಗ್ರ ಅಡಗೆ
ಇಲ್ಲ ಸ್ವಲ್ಪ ಅಷ್ಟೇ ಬರುತ್ತೆ ಟಿಫಾನ್ ಏನಾದ್ರು ಬರುತ್ತೆ ಅಷ್ಟೇ ಹ್ಮ್ ಚಪಾತಿ ಮಾಡ್ತೀ ಚಪಾತಿ ಮಾಡ್ತೀನಿ
ಹಾ
ಹ್ಮ್
ಅಂದರೆ ನಿಮ್ಗೆ ರೊಟ್ಟಿ ಅಂತತ್ರ ಮಾಡೋಕ್ಕೆ ಬರಲ್ಲ ಅದದೆಲ್ಲ
ಹ್ಮ್ ಬರಲ್ಲ ನಮ್ ಸ ರೊಟ್ಟಿ ಎಲ್ಲ ತಿ ನಲಣ
ಹಾಂ ಸರಿ ಕರೆಕ್ಟ್
ಹ್ಮ್
ಅಂದ್ರೆ ನಮ್ಮ್ ಕಡೆ ಎಲ್ಲ ಬಿಸಿಲು ತುಂಬಾ ಇರುತ್ತಲ್ಲ ಅದೇ ನಮ್ಗೆ ಫುಡ್ ಆ್ಯಕ್ಚುಲಿ ಹಾಂ ಅದೇ ಇರೋದು ಅಂದರೆ ಫುಲ್ ಇದಾಗುತ್ತಲ್ಲ ಬಾಡಿ ತಳ್ಕ ತಡ್ಕೊಳ್ಳುತ್ತೆ ಅದಕ್ಕೆಲ್ಲ ಹ್ಞ
ಸೈಡ್ ಎಲ್ಲಾ ಅದೇ ಫೇಮಸ್ಾ
ಹಂ ಅದೇ ಫೇಮಸ್ ನ ಕೂಡೆಯಲ್ಲ ಇದೇ ನಮಗಿಸ್ತ ಇವಾಗ ಇಲ್ಲೇನು ಇವಾಗ ಹೇಳೋಕಾಟೆ ಬೆಂ್ಗಳೂರಲ್ಲ ಇಿದೆವಸ್ ಮೆ ತಿನ್ನೂ ದದನ್ನ ಸಂಂಬರ್ ತಿಂದು ತಿಂದು ಸಾಕಾಗಿಬಟ್ಟಿದ್ದೀ ನನಗೆಂತಿ
ಹ್ಮ್
ಮತ್ತ ಸಟಾ
ಮತ್ತೆ ಹೇಳ್ಬೇಕು ನೀವು ಎಗಾದ್ೂ ಹೋಗಿಲ್ಲಾ ನಿಮ್ಮ ಸ್ನೇಹಿತರ ಜೊತೆ ಪ್ರವಾಸ ಇದು ಹೋಗ
ಹಾ ಹೋಗ್ಬೇಕು ನಾವು ನನ್ನ ಫ್ರೆಂಡ್ಸ್ ಸೊ ಎಲ್ಲ ಬೀಸಿ ಬಝಿ ಇದ್ದಾರೆ ಅವರು ಬಸಿ ಇದ್ದರಿೀ ಅವ್ರ ಮನಲಿಲ್ಲ ಈಥರ ಕಳ್ಸಂಗಿಲ್ಲ ಅದೇ ತುಂಬ ಇದು ಇದ್ದಾರೆ ಅಲ್ಲಿ ಹೋಗ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತಲ್ಲ ಅದಕ್ಕೆ ಅವರು ಬರಲ್ಲ
ಹ್ಮ್ ಹ್ಮ್ ಹ್ಮ್
ಇವಾಗ ನಾನೇ ಒಂದ್ಸಲ ಅಷ್ಟೇ ಹೋಗಿದ್ದು ಅ ಅದು ಮನೇಲಿ ಏನೇನೋ ಏನೇನೋ ಹೇಳಿ ಹೋಗಿದ್ದು ಅಂದರೆ ಇವಾಗ ನಾವು ಮಂತ್ರಾಲಯ ಅಂತ ಹೇಳಿದ್ದಿಲ್ಲ
ಹ್ಮ್
ಹಾಗೆ ಡೈರೆಕ್ಟಾಗಿ ಹೇಳಿದ್ದಿಲ್ಲ ಅ ಬೇರೆ ಬೇರೆ ಕಡೆ ಅಂದರೆ ನಾನು ಗೆಳತಿ ಮನೆಗೆ ಹೋಗ್ತಿದ್ದೀನಿ ಆ ಥರ ಈ ಥರ ಅಂತ ಹೇಳಿ ಹೋಗಿದ್ದೀನಿ
ಹ್ಮ್ ಹ್ಮ್ ಹ್ಮ್ ಚೆನ್ನಾಗಿದ್ದ ಯ ಮಂತ್ರಾಲಯಲ್ಲ
ಹಾ ಮಂತ್ರಾಲಯ ನ್ನತೆ ಅದೇ ನಾವ್ ಈ ತರ ಎಲ್ಲಾ ಸೀರೆಗೆ ಗಿರೆ ಎಲ್ಲ ಹಾಕೊಂಡ್ ಹೋಗ್ತಾರಲ್ಲಾ ನಾವ್ ಆತರ ಎಲ್ಲ ಹೋಗಿದ್ದಿಲ್ಲ ಅಂದ್ರೆ ಅವೆಲ್ಲ ತುಂಬ ಬೇಸ ಕೇತು ನಾವು ಹೋದಾಗ
ಹೌದ-ಹೌದ-ಹೌದು ಬೇಸಿಗೆದಲ್ಲಿ ಎಲ್ಲ ಕಷ್ಟ ಅನಸುತ್ತಪ್ಪಾ ಇದು ಎಲ್ಲಾ ಹಿಂಗ ಎಲ್ಲಾ ಹಾಕೊಂಡ್ ಹೋಗಲಿಕ್ಕೆ
ಹಾ ಅಂದ್ರೆ ನಮ್ದ್ ಗೆಳತಿ ಮನೆ ಅಲ್ಲೇ ಇತ್ತಲ್ಲಾ ಅಲ್ಲಿಂದನೇ ಹೋಗ ಇದ್ವಿ ಅವರ ಮನೆಯಿಂದ ಸಮೀಪ ಆಗುತ್ತೆ ಅಲ್ಲಿ
ಹ್ಮ್
ಒಂದು ಒಂದ ಅಂದ್ರೆ ಒಂದ್ ಎರಡು ತಾಸ ಆಗುತ್ತೆ ಅನ್ಸುತ್ತೆ ಮುಗೀತು ಹೋಗಿ ಬರ್ಬೋದಷ್ಟೇ ಸಮೀಪ ಆಗುತ್ತೆ ಅದಕ್ಕೆ ಅಲ್ಲಿಂದ ಹೋಗಿದ್ವಿ
ಗೆಳೆತಿ ಮನೆಯಲ್ಲೆ ಸಮೀಪ ಇದೆ ಸಮಾಧನಿಸುತ್ತೆ
ಹಾ ಅಲ್ಲಿ ಎಲ್ಲಾ ಮಳಿ ಇವಾಗ ಮಳೆ
ಹಾ ಮಳೆಗಾಲದಲ್ಲಿ ಹೋಗ್ಬೇಕ ಚೆನ್ನಾಗಿದೆ ಎಪ್ಪಾ ಚಂತಾನ ಎಂಜಾಯ್ ಮಾಡ್ಕೋತ
ಹಾ ಆದರೆ ನಮ್ಮ ಮನೆಯಲ್ಲಿ ಆ ತರ ಎಲ್ಲಾ ಬಿಡಂಗಿಲ್ಲ
ಹ್ಮ್
ತುಂಬಾ ಇದೀವಿ ದಿ ಇವಾಗ ಮನೇಲಿ ಇರಬೇಕು ಅದು ಈ ತರ ಇರಬಾರ್ದು ಅಣ್ಣಾಗಿನ್ನ ಇದ್ರೆ ಮುಗೀತು ಬಿಡಂಗೇ ಇಲ್ಲ ಅವರು ಈ ತರ ಅಕ್ಕ ಇದ್ರೆ ನಡಿಯುತ್ತೆ ಆದರೆ ಏನು ಅನಲ್ಲ
ಹ್ಮ್
ಕೊಡಂಗಿಲ್ಲ ನನ್ನಗಂತ್ರು ಇಲ್ಲೇ ಇರೋದಷ್ಟೇ ಹೋಗೋದು ಕಾಲೇಜ್ ಹೋಗೋದು ಹೋದೆ ಪುಟ್ಟ ಬಂದೇ ಪುಟ್ಟ ಅನ್ನೋ ತರ ಇರಬೇಕು ಅಷ್ಟೇ
ಎಲ್ಲಾರ ಮನೆದಲ್ಲೂ ಅಷ್ಟೇ ಅಣ್ಣಾದಿರು ಇದಾರೆ ಅಂದ ಮೇಲೆ ಅದು ಕಾಮನ್
ಹಾಂ ಇದು ಆದರೂ ಬೇಸರ ಅನಿಸುತ್ತೆ ಹೇಳಬೇಕು ಅನ್ಸುತ್ತೆ ಎಲ್ಲೆಲಾದರೂ ಸುತ್ತಾಡಬೇಕು ಆಸ್ಪತ್ರೆ
ಹೂ-ಹೂ-ಹೂ
ಅದೇ ಒಂದು ವರ್ಷ ಅಷ್ಟೇ ನಾವು ಈ ಥರ ಏನೋ ಬಟ್ಟೆ ತೋಗೋಳಕ ಅಂತ ಈ ಥರ ಹೋಗಿದ್ವಿ ಹೋಗಿದ್ವಿದಿ ಇವಾಗ ಎಲ್ಲಿ ಹೋಗೆ ಇಲ್ಲ ಮತ್ತೆ ನಾವು ಇಲ್ಲೇ ಇರತಿವಿ
ಹ್ಮ ಹ್ಮ್
ಏನಾದ್ರು ಬೇಕಂದ್ರೆ ಇಲ್ಲೇ ಹೊರಗಿಂದು ತರಸ್ಕೊಂದು ತಿನ್ನೋದು ಮುಗಿತು ನೀವು ಇಲ್ಲಿ ಇಲ್ಲ ಅಂತ ದಾಂಡೇಲಿ ಇದಕ್ಕೆ ಹೋಗ್ತೀರಾ ಪ್ರವಾಸಕ್ಕೆಲ್ಲಾ
ಹಾ ಹೋಗಿದ್ವಿ ನಾವ ಎಲ್ಲಾ ಫ್ರೆಂಡ್ಸ್ ಜೊತೆ ಚೆನ್ನಾಗಿ
ಅಲ್ಲಾದ್ರೂ ಅಂದ್ರೆ ಏನೋ ಬೋಟ್ ಏನೋ ಬೋಟಿಂಗ ಎಲ್ಲಾ ಮಸ್ತ್ ಇರುತ್ತಲ್ಲ ಅದು
ಆಗಸ್ಟ್ ತಿಂಗಳಲ್ಲ ತುಂಬಾ ಚೆನ್ನಾಗಾಯಿತು
ಇವಾಗ ಅದ್ರಿಂದ ಬಿದ್ರೆ ಮತ್ತೆ ಹೇಳಕ್ ಬರುತ್ತೆ ತ್ತಾ
ಕೆಲ್ಸುತ್ತೆ
ಹ ಅಂದ್ರೆ ಅದು ನೀರಿಂದು ಈ ತರ ರಭಸ ಬರುತ್ತಲ್ಲ
ಹ ಬರುತ್ತೆ
ಹ ಅದು ಬಂದ್ ಕುಳ್ಗೆ ಇವಾಗ ಹಿಂದೆ ಮುಂದೆ ಹಿಂದೆ ಮುಂದೆ ಆಗಿ ಬೀಳ್ತಾರಲ್ಲ ಅಂತ ನೋಡಿದ್ದೀನಿ ಇದರಲ್ಲಿ ಫೋನಲ್ಲಿ
ಅದು ಎ ಕೇಳ್ಸುತ್ತೆ ಮೇಲುಕ್ಕೆ
ಹೌದಾ ಓಹ ಇದು ಹಾ ಅದೇನೋ ಕಟ್ಟ ಇಟ್ಟಿರ್ತಾರ್ಲ
ಹಾ ಅದು ತೇಳ್ಸ್ ಹ ತೇಳ್ಸುತ್ತೆ ಅದು
ದೊಡ್ದಿದೆನಾ ಅದು ನದಿ ಅತ್ವ ಇದುಕ್
ತುಂಬಾನೇ ದ್, ಇಲ್ಲ ತುಂಬಾ ದೊಡ್ಡುದು
ಹೌದಾ
ಹ್ಮ್ ನೀವು ಒಂದ್ಸರಿ ಹೋಗ್ ಬನ್ನಿ
ಆ ಹೌ ಇನ್ನ ಟೈಮ್ ಇದೆ
ಹ್ಮ್
ನಾವು ಹೋದ್ರೂ ಇಲ್ಲಿಂದ ಫ್ರೆಂಡ್ಸ್ ಜೊತೆೆಲ್ ಹೋಗೋದು ಅಸಾಧ್ಯವಾದ ಮಾತು ಇದ್ ಅಂದ್ರೆ ಕಝಿನ್ಸ್ ಇಲ್ಲ ಇದಾರಲ್ಲ ಅವ್ರು ಕರ್ಕೊಂಡು ಹೋದ್ರೆ ಹೋಗ್ಬೇಕು
ಹ್ಮ್ ಹ್ಮ್ ಹ್ಮ್
ಹಾ ಅವರು ಅವ್ರ ಜೊತೆನೆ ಹೋಗೋದು ಅವ್ರಲ್ಲಾ ಇವಾಗ ಸುತ್ತ ಮಾತಾಡ್ತವ್ರರು ಅವ್ರ್ರೆಲ್ಲ ಇರೊದು ಆ ಥರ ಮುಂಬೈಯಲ್ಲೇ ಇರ್ತಾರಲ್ಲ ಅವ್ರೆಲ್ಲ ಸುತ್ತ ಇವಾಗಿಲ್ಲ
ಹ್ಮ್ ಹ್ಮ್
ನಾವೇ ಇಲ್ಲಿ ಬೆಂಗ್ಳೂರಲ್ಲಿರೋದಷ್ಟೇ ಸುತ್ತಾಡ್ತಿಲ್ಲ ನಾವ್ಯಾರು
ಹಾ ಹಾ ಹೌದಾ
ಹಾಂ ಅಂದ್ರೆ ಇಲ್ಲೇ ತುಂಬ ಜನ ಇದ್ದೀವಿ ಬೆಂಗ್ಳೂರಲ್ಲಿ ಎಲ್ರು ಕೆಲ್ಸ ಓದ್ ಅದು ಎಲ್ಲ ಇದ್ ಮಾಡ್ತವ್ರ ಅವ್ರೆಲ್ಲ ಓ ಸೊ ತಡೆಕ್ಲ್ ಟೈಮ್ ಸಿಕ್ಕಿಲ್ಲ
ಹ್ಮ್ ಹ್ಮ್
ಮತ್ತೆ ಸಮಾಚ್ ತರ ಏನ್ ತಿಂದ್ರಿ.
ಹಾ
ಏನ್ ತಿಂದ್ರಿ ಅಂದೆ. ಏನ್ ತಿಂದ್ರಿ ಊಟ ನೀವು
ನಾವು ನಾವು ಏಂತೀವಿಂದರೆ ಎಗ್ ರೈಸ್ ತಿಂದ್ವಿ. ಚಿಕನ್ ಮಾಡಿ. ರು ಎಗ್ರೆಸ್ ಮಾಡಿದ್ರು.
ಹಾ
ಹಾಂ ಮತ್ತೆ ಚಿಕನ್ ಗ್ರೇವಿ ಮಾಡಿದ್ರು. ಸಾಕಷ್ಟೇ ಇಷ್ಟೇ ಮಾಡಿದರು ಇವತ್ತ ತುಂಬ ಚೆನ್ನಾಗಿತ್ತು ನಮ್ಮ ಹಾಸ್ಟ್ಲ್ ಫುಡ್ ಅಂತೂ ತಿಂದು ತಿಂದು ನನಗೆ ವರ್ಣಿಸಕ್ಕೆ ಬರ್ತಿಲ್ಲ.
ಹ್ಮ್ ಹ್ಮ ಸ ಮಾತಾಡಿದ ತುಂಬಾ ತುಂಬ ಮತ್ತೆ ತುಂಬಾ ಚೆನ್ನಾಗ್ ಮಾತಾಡ್ತಿದ್ದೀರಾ.
ಹ
ಹ್ಮ್
ಹ್ಮ್ ಹೇಳಿ ಮತ್ತೆ ಮಲ್ಕೋಣ ಅದ ಏನ್ ಇವಾಗ ಓದದ ನೀವು
ಓದಬೇಕು ಎಕ್ನ್ಸ್ ಇದೆ.
ಹಾ ಹಂಗಿದ್ರೆ ಎಲ್ಲ ರಾತ್ರಿಲ್ಲಾ ಓ ತಿರಳಂಗಿದ್ದ ಬ ನೀಓ
ತುಂಬ ದ್ನ ಹದು ಸಮಯ ಸಿಕ್ಕಾಗ ಬಾ ಕರೆ ಮಾಡ್ತೀವಿ ಬ
ಹಾಂ ಹಾಂ ಸರಿ ಆಯಿತು.
ಹ್ಮ್.